ಹಲೋ ಹರಿಶ ಹಲೋ ಹಲೋ ಹಾ ಹಲೋ ಹರೀಶ್ ಕಟ್ ಆತಲ್ಲ ಅದ ಹಲೋ ಕಟ್ ಮಾಡಿದ ಅಲ್ಲ ಓ ಹುಲಿಯೇ
ಏ ನಾಯಕ ಕಟ್ ಮಾಡಲಿಪ್ಪ ನೀ ಕಟ್ ಮಾಡ ಏ ನಾಯಕ ಮಾಡಲಿಪ ಈ ಆಗಲ ಅರನೇ ನಂದು ಹಂಗತ ಶ ಹಂಗ ನ್ನ ಅ ತೊಂದು ಅಂಗ
ಅ ಬಳೆ ಅಾರ ಹ ಹ
ಸಪ್ರೇಟ್ ಆಾಕತ್ದ ಮಂಗ
ಹಾ ಒಣ್ಣೆ ದತ್ರ ಸ್ಟಾರ್ಟ್ ಆಗದ ಮತ್
ಹಾ
ಅಂದ್ರೆ ಕಣ ಕರ್ ಕನ್ಸಿಡರ್ ಆಗಲ್ಲ ಬ ಅದನ್ನ ಕಂಟಿನ್ಯೂ ಮಾಡದು ಹ ಅದ ಬಳ
ಹ
ಅದೇ
ಆ
ಇದು ಮಾ ಎಲ್ಲಿ ಪಂದಏ ಮೂಡ
ಹಲೋ ಹಲೋ ನೀಮ್ಮ ನೀ ರತ ಹ ಹಾ ಈಗ್ ಕೆಲಸ ಆಕತ್ತೇರಿ
ಈಗ ಹಾ ಹೇಳೆ
ಅಲ್ಲ ನೋಣ ಏಳೆಂಟು ನಿಮಿಷ ಆಗಿತ್ತು ವಾ
ಹ ಅವರ ಎ ಹಾರ ಬಲು ಹಾ ಹಲೋ
ಲೆ
ಹಾ ಹೇಳಲಿಿ ಏಳ ಎಂಟು ನಿಮಿಷ ಆಗಿರ್ಕಿಲ್ಲಾಬ್ರಿ ಮೂರ್ ನಿಮಿಷ ಆಗಿತ್ತು ಮೂರ್ ನಿಮಿಷ ಆಗಿತ್ತಾಳಬ್ರಿ ಹ್ಮ್ ಹೇಳು
ಹಾ ಏ ಮಾಡತ್ತೆ
ಏನಿಲ್ಲ ಇಲ್ಲಟ್ಟ ಮೂಲಂಗಿದ್ದು ಕೇಳಾಕ್ ಬಂದೀನ್ ನೋಡ್
ಗಾ
ಏನಯ್ಯ ಬರ್ದಿನ ನೀ
ಬರ್ತನು ನಮ್ಮ ಪಪ್ಪಾರ ಬಂದ್ರ.
ಹ್ಮ
ಅವ್ರ ಎಲೆ ಮೊದಲ್ ಕತ್ ಹೋಗಿದ್ರ.
ಹಾ ಹಾ ಈಗ ಇನ್ನೊಂದ ಐದ್ ನಿಮಿಷ ಮಾತ್ ಮಾತಾಡ ಏ ಹೋಗ್ ಹಚ್ಚ ಬರದಂಗೆಲ್ಲ ಈಗ ಐದ್ ನಿಮಿಷ ಕಂಟಿನ್ಯೂ ಮಾತಾಡ್ಬೋದು.
ಹೌದ್ನಾ?
ಪಾಳ ಹಚ್ಚಕ್ ಪಾಳ ಅಚ್ಚಕ್ ಬರ್ದುಲ್ಲ ಮಾತಾಡಿ ಇರದು.
ಏನ್ ಪಪ್ಪಾರ ಹೊರ ಆತನ್ ಆತನ್ ನೀ ಹಚ್ಚ್
ಹ್ಮ್ ಏನ್ ಮಾಡತಿ ಆರಾಮದಿಲ್ಲ ಮಳಿಯದು?
ಆರಾಮನು ಮಳಿಯ ತೋ ಇಲ್ಲ ನಿಮ್ಮ್ ಕಡೆ? ನಿಮ್ ಕಡೆ ಮಳಿ?
ನಮ್ಮ ಕಡೆ ಒಟ ಒಂದ್ ಹನಿ ಒಂದ್ ಹನಿ ಸದ್ಯಕ್ಕೆ ಬಂದಿಲ್ಲ ಮಳಿ.
ಗಿಡಗಳ್ ಯಾವ್ ಅದಾವ್ ನಿಮ್ ಹೊಲ್ದಾಗ?
ನಮ್ಮಲ್ಲಾ ಗಿಡುವಳು
ಹಾ ಮಾತ್ತ?
ಹ ಬಿಯನು ಗಿಡ
ಹ
ಹಾಗ್ ಇದಾವ್ ಬಾಳೆಗಿಡ.
ತರಕಾರಿ ತರಕಾರಿ ಏನಕ್ಕಿರಿ ತರಕಾರಿ? ಹಾ ಹಲೋ
ಹಲೋ
ಹಾ ಹೇಳ ಹೇಳಯ ತರಕಾರಿ ಏನಾಕಿರಿ ಹೇಳ್? ಮತ್ತ ಹ್ಮ್ ಹಾ ಹಾ ಹಾ ನೆಟ್ವರ್ಕ್ ಇದ್ದಲ್ ಬಾ ನೆಟ್ವರ್ಕ್ ಇದೆಲ್ ಬಾ ನೆಟ್ ವರ್ಕ್ ಇದ್ದಲ್ ಬಾ ಏನು ಕೇಳುವಲ್ತ್.
ಹಾ ನೆಟ್ವರ್ಕ್ ಇದ್ದಲ್ಲದುಣು
ಮತ್ತ್ ಏನೇನ್ ಹಕ್ಕಿರೋ ಮಹ